ಹಲೋ ಹಲೋ
ಹ ಮಾತಾಡೆ ಏ
ಯಾಕೋಲೆ ದೊರೆ ಸತ್ತೋದ ಏನಲೆ ಧ್ವನಿ ಸತ್ತಾಳ ಏನ
ಕೀ ಕೀಳವಾದನ್ಯಕ್
ಧ್ವನಿ ಕೇಳವಾತ ಏನ ನಾ ಮಾತಾಡಕತ್ತಿದೇನ
ಈಗ್ ಆ ಕೇಳತದ ಆಗಲ್ಲೇ ಸಾ ಕೇಳಲಿಲ್ಲ
ನಿಂದು ಫಸ್ಟು ಕೇಳಿಲ್ಲಪ್ಪವೋ
ಹ್ಮ್ ಹ್ಮ ಎಲ್ಲಿ ಅದಿ ಇ
ಮತ್ತೆ ಹೊರ ಕುಂತೀಯಾ ಹಚ್ಚಿದೆ
ಹ್ಮ
ಎಲ್ಲಿ ಬಂತ ಪಿಜೂ
ಮಫಿಸಿಯೋ
ಹ್ಮ್
ಮುಟ್ಬೇಕೈದ
ಮನಸಲ್ಲೇ ಪತ್ತೇನಸ ಸ್ಪಗಳಗಳು
ರತ್ರಿ
ಹ್ಮ ಹಾ ಶ
ಹ್ಮ
ಮತ್ತ
ಮತ್ತೆ ನೋಡ್ಬ
ಕೆತ್ಲ ಯಾರಾರ ಯಾರತ ಸ
ಹ್ಮ ಸಂಗಣ ಮುಗ ಮ ನಾನಿ ಸಾಂಗ
ನೀ ಆಡಿದ್ ಕೂಡ ನಾನು ಬರಂದ್ರೆ ಆಡ್ಬೇಕುಲ್ಲ
ಯಾವ ಸಂಗತ್ ಇಲ ಯ ಅವಸರ
ಯ ಸರಿ ಹೇಳ್ತ ನೋಣ ಬೇಕ್ರ ಆಡಕ ಹಬರ
ಮಡವಾಪ್ಪ ಮಳೆ ಅಂಗನ ಅರವತ್ತೊಂದೇ
ಹಡಕ್ ಬರಲ್ ಪಣಣ
ಹ್ಮ್
ಇರ್ಲೇನ್ ರಾಮೇ ಇನ್ನೊಂದ್ ಸರ್ ಆಡ್ಬಿಡ್ ನೆಕ್ಸ್ಟ್
ಬ ಆಗಲಪ್ಪ ಆಗಲ್ಲ ಹ ಮಾಡ್ದ ಕಲಿ ಇಟ್ಟ ಚಿಲ್ಲ ಕಡಕ್ಕೆ
ಹಾಡುವಾ ಮಾಡ
ಅಲ್ಲ ಎಲ್ಲ ಇಂಟ್ರೆಸ್ಟ್ ಇಲ್ಲಿ ಹಡಕ್ಕ
ಬಿಸಲ ಕುುದ್ರಾಡ್ ಬಿಸಲ ಕುುದ್ರಾಡ್
ಪಪ್ಪ ಬಿಸಲು ಬೇಡ ಚಿಳಿಗಾಲ ಬೇಡ
ಹ್ಮ ಹ್ಮ್ ಹ್ಮ ನೀರಕಲ್ಲಾ ಅಂಗಡದ
ಅದ ಅದ ಕನ್ಫರ್ಮ್ ಇಲ್ಲೇ ಡೇಟ್ ನೀಡ್ಡ್ದಲ್ಲ ಅದು ಟಂಟಬಲ್
ಹ್ಮ್ ಕಂಫರ್ಮ್ ಆದ್ಲಾವತ್ತಾ ಪತ್ನಾಕ ಕಲ್ಲ ಹ್ಮ್
ಎನ್ ಸಿ ಕೊಟ್ರ ಬಟ್ ಸೇಮ್ ಲೇ ಪ ಆಕ ಟೆನ್ಶನ್
ಅವನೊಂದ ಜಲ್ದಿ ಮಾಡ್ಸಿ ಒಂದ್ ಕಡಕ್ ಸುಮ್ದ್ ತು ಕೂಡಲ್ಲ ಅವ
ಅಲ್ಲ ಅವರು ಫೀಸ್ ಕಟ್ಂತಾರೆ ಅಡ ಅಧ ಫೀಸ್
ಹ್ಮ್
ಅರ್ಧ ಫೀಸ್ ಕಟ್ರಿ ಮಾಡಂಗತ್ರನ ನೋಡಕ್ ಮಂಡೆ
ನೀವ್ ಫೈನಲ್ ಎಕ್ಸಾಮ್ಗೆ ಏನಾದಾರರು ಮಾಡ್ಪಾ ಕೂಡ ಅಂತನ್ಕಲ್ಲ
ಯಾವ್ ಹೇಳಿದ್ರು ಎಲ್ಲ ಸೆಕೆಂಡ್ರ್ ಕಟ್ಟ್ರೆ ಏನಕತಾನ ನೋಡವೋಕಂತ ಮಾಡ್ಬೇಕು ಮಂಡೆದು
ಹಲೋ ತೆಕೆಡ್ ಯಾರು ಅಲ್ಲಾ ಈಗ ನೋಡ್ರಿ ಸರ್ ಹಂಗ ಹೆಂಗ ಮಾಡ್ರಿ ಮುಂದ್ ನೋಡವಂತನ್ ಹ
ಹ್ಮ್ ಹೌದು ಹೂ. ಮತ್ತ. ಎಚ್ಚೋಡಿ ಅವ್ರ ಮಾಡ್ತಾರ ಸೈನು.
ಹ್ಮ. ಅಣ ಎಷ್ಟು. ಹೇಯ್ .
ಇಲ್ಲಿ ಊರಲ್ಲಿ ಇತ್ತುಲ್ಲಕ್ಕ.
ಹಾ . ಇಲ್ಲ . ಸ್ಕಾನರ್ಲ್ಲ ನಂಬರ. ಸಿಗರೇಟ್ಲ್. ಇಕಡೆ ಇಕಡೆ ಫೋನ್ದ ಫೋನ್ದ. . ನಂಬರ ಹೇಳ. ನೈನ್ ಸೆವೆನ್ ತ್ರೀ ನೈನ್ ತ್ರೀ ಟೂ ನೈನ್ ಟು. . ರಾಜಕುಮಾರ್. ಬ್ಯಾಗ್ ತಗಂದು. . .
ಇಲ್ಲಿ ಊರ್ಲ್ಲಿ.
ಹೂಂ ಅಣ.
ಮತ್ತೋಡ್ಬ ನೀ ಹಂಗೆ.
ಏಯ್ ಆ ಮಾತಾಡಕತಿ ಮಾತಾಡಕತ್ ನೀ ಅಂಜವಾಡ ನೀ.
ಹೇ ಹಳ್ಳ ಹಳ್ಳ ಇಡ್ತರಿ ಮತ್ತ.
ಇಲ್ಲ ಇಲ್ಲ ಸ್ವಾರಿ ಸ್ವಾರಿ ಬ್ರೋ ಸ್ವಾರಿ.
ಇಲ್.
. ವೈಟ್ನಗರಂತ ಆದಾ ಸುಮ್ ಬಂದಿದ್ವಿ. ತಲೆ ಕೇಡೇಸ್ಕಿಂತಿ.
ಎತ್ತಿನ್ಲೇ.
ಈ ವಡ ಪಾವ್ ಅಲ್ಲೇ.
ಹೂ.
ನೋಡಮ್ ಹೇಳ್ ಸಿಗರೇಟ್ ಅಂದ್ರೆ ಎನ್ ಅಂತ.
ಸೌಂಡ್ ಕೇಳವಲ್ದು ನಿಂದು.
ರೊಕ್ಕ ರೊಕ್ಕ ಬಂದು ಎಲ್ಲಿಂತ ನಾಗೆ ಹಾಕಿದ ರಾಜರು ಬಟ್ಟಡಿ. ಈಗ ಕೇಳಕತದಿಲ್ಲ.
ನಾಗರಾಜರ ಹಾ ಈ ಕೇಳತ.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
ಹೋ.
ಇಷ್ಟು ಬರ್ತಾರಲ್ಲಿ ಹಾ ಕೇಳತ್ತಿಲ್ಲ. ಹಲೋ ಹಲೋ.
ಹಾ ಕೇಳ್ತಾ ಕೇಳ್ತಾ ಹೇಯ್. ಗಾಳಿ ಸೋಂಡ್ ಎನ್ ಅದು.
ಹಾ ಗಾಳಿ ಗಾಳಿ.
ಹ್ಮ್ ಹ್ಮ್.
ಯಂಗ ಮಾಡಪ್ಪ.
ಏನ್ ಮಾಡಕ್ ಪಾ ನಾವು ಫಿಜಿಯಾಲಜಿ ಹಂಗ ಗೊತ್ತಾಗಲ್ಲನಗೆ ಫಿಜಿಯಾಲಜಿ. ಹೇಳ್ಯಪ್ಪ ಏನೋ ಒಂದ ಹೆಂಗ ಹೆಂಗ ಹೋದ್ಬೇಕು ಹೇಳ್ ಸ್ವಲ್ಪ.
ಯಂಗೂ ಹಓದದಲ್ಲ ಸುಮ್ಮ್ ಓದ್ಬೇಕಷ್ಟೆ
ಅದೇ ಹೆಂಗಪ್ಪಾ
ಂಗೆ ಹ ಜಲ್ಲ
ಂತೊಡ ಮಡ
ಇಲ್ಲ ಸುಮ್ ಬುಕ್ ಹಲ್ಬೇಕಲ ನಾನು ಬುಕ್ಗೆ ಹೋದ ಬಳಸು ಬಾಯಬಾರ್ದ ಅಂತೇನಿ ನೀವು ಹಂಗೆ ಮಾತ್ರ ಚೆನ್ನಗೆ ಮಾಡ್ತೀನಿ ನು
ಹ ವನ ಯಕ ಹಾಲಡ ಕಾಣಾತ ಹಾ್ಮ
ಅದಕ್ಕೆ ನಿಿಂದ್ರ ನೀಿದ್ರ
ಹ
ಹ್ಮ ಏನ್ ಹೇಳ್ಬೇಕಕ್ ಹೆಂಗ್ ಓದಬೇಕಂದ್ರೆ ಏನ್ ಹೇಳ್ತಾರಲ ನಾಿನಗ್ ಅವತ್ತ ಕ್ದೇ ಬುಕ್ ಓದೇ ಅಂತ ಲಾಸ್ಟ್ ಕ್ವಶನ್ ಪೇಪರ್ ನೋ ಗರ್ತ ಇವು್ನ್ ಬರ್ಬೋದು ಂತ ಔಷ ಮಾಡಿನಿ
ಆಯ್ತು ಬೇದ್ ಬಿುಟ್ಟ ಮತ್ತೆ ಬೇರೆ ಮತ್ತ ಏನ ಬೇರೆದ್ರ
ಯ್ಯಾರದ ಏನ್ ಮಾತಾಡೋಣ ಹೇಳ
ಮಾತಾಡ ನ ಬೇರೆ್ದದಾರ
ಬಾರದ ಏನ್ ಮಾತಾಡ್ತೇವೆ ಯದರ ಬಗ್ಗೆ ಮಾತಾಡ್ತಾಳ ಬೇಾರೆದಂದ್ರ
ಹ್ಮ್
ಯಾರ್ದದ್ರ ಬಗ್ಗೆ ಹೇಳನಂತದಂತ ಹೇಳೇನ ಮಾತಾಡತನಿ
ಉಡುಗಿಯ ಬಗ್ಗೆ
ಹಯ್ ಬರ್ರಿ ಅದ್ರ ಬಗೇ ನೆ ಮತ್ತಡ್ತಾನೆ
ಮಕಡುೋಪಾ ಅದೇ ಇಂಪೋರ್ಟೇಂಟ್
ಅದು್ ಇಂಪಾರ್ಟೆಂಟ್ ಅಲ್ಲ ಇವ್ರರು ಕೇಳ್ಸಂತಾರ ಅದಕ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಅದು
ಓಹೋ ಹೋ
ಜಾಸ್ತಿ ಪಸಂಗ ಹೋಗಬಾರ್ದು ಇತ್ತಲ್ಲ ಕನ್ನಡ ಬಾರಲ್ಲ ನಿನ್ನ್ಗೆ ಬೈಕ್ಡ ಗೊತ್ತಾತ
ಅಲ್ಲ ಮಸರ್ಲೂರು ಮತ್ತೆ
ಯಾರೇಏನಪ್ಪಾ ಹುಡುಗರ ಅಂದ ಹಾಂ ಹಾ ಹುಡೂರ ಲೋಯಪಂ ಜಳಕ ಮಾ
ಯಾರ ಆ
ಹಾ ಪಾಪ ದಕಳ
ನಾನೇ ಹೇಳಿದ್ದೇ ನಿಮ ಹುಡುಗಿ ಬಿಗಳ ಬಂದಿನ ನನ್ಗ
ಮತ್ತತ್ ಅದೇ ಇಲ್ಲಿ ಹೇಳಕ್ ಬರಲ್ಪ ಅಂತ ಹೇಳಕ್ ಇತ್ತಲ್ಲ ಏನ್ ಹೇಳಳ್ಬೇಕತಲ್ಲ
ಅಲ್ಲ ನತಿದ್ರಗ ಯಪ್ಪದ್ರ
ಕೇಳ್ಥರಾ ಅವರು
ಹೆಂಗ ಕೇಳಲ್ಲ ಅವ್ರ ಅವ್ರ ಹೆಂಗ
ಎಲ್ಲ ಕೇಳ್ತಾರ ಅವರು
ಹ್ಮ ಅಕ್ಷಣ ನೀ್ ಬೇಸದಂದ್ರೆ ಆರಾಮಗಾಕಿ ಟೊಮಟೋ ರೋು
ಹ್ಮ್.
ಪ್ರೊಪೋಸ್ ಮಾಡಿ ಆಯ್ತಿ ಇಲ್ಲ ಫಿಕ್ಸ್ ಮಾಡಕೊಂಡು ಬಿಡ್ತೀನಿ ನಾನು ಮುಂದ ಲಗ್ನ. ಲಗ್ನ ಆಕಿನ ಗುಡನೆ ಅಂತ.
ಅಲಲೇ ನಿವೇದಿತಾ ಗಾ ನಿಯತಾಗಿ ಇರು ಯಕಡೆ ಯಕಡನೆ ಹೋಗತೀಯ ಅಲ್ಲ.
ಅಲ್ಲಾ ಅಂಗ ಇದ್ಲೂ ಅಂದ್ರ ನಾಯಗತಾನ ನಾಯಿ ಬಿಡಂಗಿಲ್ಲ ಗೊತ್ತು.
ನಾನ ಎನ್ ಬೀಸಿದಪ್ಪ ಅಂದ್ರ ಆ ಟೈಮಿಗೆ ಅಂತ ಅನಾಕತಿನಿ ನಾನ.
ಹಂಗಾನಕ್ಕತಿ ಏನ್ ನಾನು ಎಲ್ಲಾ ಮಾಡಿದ್ದಲ್ಲಪ.
ಒಟ್ಟ ಕರೆಗಿಲ್ಲ ಮಾಡು ಬಿಡು ಇಂಟಸ್ಟ್ರ ಇರಲಿ ಬಿಡಲಿ ಗೊತ್ತಿಲ್ಲ ಬಟ್. ಮುಂದ ನೀ ಎಲ್ಲಾ ಡಿಗ್ರಿ ಮುಗದ ಮೇಲ ನೀ ನನ್ನೇ ಲಗ್ನ ಹಾಗಬೇಕು ಹಂಗ. ಡು ಮಾಡ
ಹ್ಮ್ ಹ್ಮ್ ಇಷ್ಟು ಮುಂದುಹೋಗತಿ ನೀ.
ಮತ್ತ ಎಲ್ಲಾ ಮದುವೆನಾ ಹಿಂದಕ್ಕ ಮಾಡಬೇಕು ಮತ್ತೆ ಈಗ.
ಬ್ಯಾಸರ ಬರ್ತದ ಲೆ ರಾಮ್ಯಾ ಅಂಗ ಅನಿಸ್ತದ. ಏ ನಿನಗ ಅನಸ್ತದ ಎಲ್ಲಾ ಬ್ಯಸ್ರ್ ಬರ್ತದ ಆಮೇಲೆ ನೀ ಮಾಡಿಲ್ಲ ಅದಕ್ಕ ಗೊತ್ತಿಲ್ಲ ನಿನ.
ತಾನ ಏನ್ ಮಾತಾಡಬೇಕು ಪ ಇ ನೌನ. ಇ ಹೊಸದಾಗ ಇದಾಗ ಚೆಂದ ಕಾಣ್ಸದ ಆಮೇಲ ಕಂಡ ಪಟ್ಟಿ. ಕಂಡ ಪಟ್ಟಿ ಬ್ಯಾಸರ ಬರ್ತದ.
ರೆಕಾರ್ಡ್ ಅವು ಇವು ಬರಿತಿದೇ ಅಲ್ಲ ಫಸ್ಟ್ ಇಯರ್ದಾಗ.
ಹ್ಮ್.
ಅವು ಬೇರೆ ಬೇರೆ ಸಬ್ಜೆಕ್ಟ್ ಒಂದೊಂದೆ ಸಬ್ಜೆಕ್ಟ್ ಬರದು ಕೊಟ್ಟರ ಅವರು.
ಹ್ಮ್ಮ.
ಆರ್ಗನ ಒಂದು ಬರದ ಬರಿಬೇಕಾರ ನಾ ಹಾಡ ಕೇಳಕೊಂಡು ಬರಿಬೇಕ ನಾ.
ಹ್ಮ್.
ಹ್ಮ್ಮ್ ಹ ಬ್ಯಾಸರ್ ಕೊಡ. ಪ್ಪ ಏನ ಚಾಟರ್ ಮಾಡಕಿ ಫೋನರ ಬರೋದು.
ಅವು ಕಾಲ್ಡಿಕಿ ಅವು ಸುಮ್ ಕಿರಿಕಿರಿ ಅವು ಅಂದಂಗ ಆಗತದ ಏನು ಯಾವ್.
ಬಾಳ ಕಿರಿಕಿರಿ. ಅದ್ ಖಂಡ ಪಟ್ಟ ಬ್ಯಾಸರ ಆತದ ಏ ಮಾತಾಡಿದ್ದೆ ಮಾತಾಡ್ಬೇಕ ಮಾತಾಡಬೇಕು ಅನ್ಸುತ್ತ ಒಂದಸ. ಬರೆಕತಿ.
ನಾ ಎಂಗಾ ಮಾಡಿದ ಎಲ್ಲ ಟೈಪ್ ಹೊಸದ ಹುಡಿಕಾಡತೀನಿ. ಬ್ಯಾಸರ ಬಂತಂದ್ರ ಬಿಟ್ಟು ಬಿಡಬೇಕು ಅನ್ಸುತ್ತಾ. ಇಂಗ್ ಇದ್ರ ಮತ್ತೆ ಬ್ಯಾಸರ ಬಂದ್ರ ಏನ ಮಾಡಬೇಕು ಹೇಳು.
ಹ
ಹ್ಮ.
ಹ್ಮ್.
ಕಟ್ ಆಗ್ತದ ಈಗ ಕಟ್ಟ ಆಗ್ತದ ಆಯ್ತ ಆಯ್ತ ಆಯ್ತಾ.